ಹಲೋ.
ಕೆಲ್ಸತಾ ಇತಾ.
ಇದ ಎಷ್ಟನೇ ಸರಿ ನಾಲ್ಕ್ನ ಸರಿನಾ.
ಹ್ಮ್ ಐದ್ ಅನ ಅನ್ಸುತ್ತೆ.
ಮೊನ್ನೆ ಅವತ್ತು ಮಾಡಿದ್ದಲ್ಲ ಅದು.
ಅದು ಟೂ ಟೈಮ್ಸು.
ಮತ್ತೆ ಐದ ಆದಲ್ವಲ್ಲ ಮೂರುಕ್ಕೆ ಕಟ್ಟಾಬೇಕ ಇತ್ತಲ್ಲಾ.
ಏನಪ್ಪಾ ಅಹ್ಹಹ್ ಬರ್.
ಹ್ಮ ನಿಂಗ್ ಇದ್ ಮುಗ್ಸು ಆಮೇಲೆ ನಾನ್ ಮಾಡ್. ಥಿನಾನ್ನೊಂನ್.
ಹ್ಮ್ ಮತ್ತೇ ಓಕೆ.
ನನಿಗ್ ಸಾವ್ರಿದಏಳ್ನೂರು ರೂಪಾಯಿ ಬಂತ್. ತ್ತು.
ಹೌದಾ. ವೇರಿಗೂಡ್ ಅಹಹ್ಹ್.
ಐದ್ರದೇನೆ. ಚೇತಮ್ಮ ಮಾಡಿದ್ದು ಮತ್ತೆ ನನ್ನು ದಿನ್ನಾ ಚೇತಮ್ಮನ ಜೊತೆ ಬಿಟ್ರಿ ಯಾರ ಜೊತೆನೂ ಮಾತಾಡಿಲ್ಲಾ.
ಹ್ಮ್ ನಾನು ಅಷ್ಟೆ.
ಹ ಹುಡ್ಗಿ ಜೊತೆ ಒಂದ ತ್ತೆರೆಡ ಕ್ವಾಲ್ ಮಾತಾಡಿದ್ದೆ. ಇನ್ನೊಂದು ಯಾವ್ದೋ ಹುಡುಗಿ ಜೊತೆೆ ನ ಬಿಟ್ರೆ ಸೇವತಲ್ ನಮ್ದು.
ನಾನ್ ವಿನೀತ್ ಕಳಸಿದ್ದೀನಿ ಇನ್ನು ಏನೋ ರಿಪ್ ರೆಸ್ಪಾಂಡ್ ಮಾಡ್.
ಆಗಿರ್ಬೇಕ ನೋಡು ರಾತ್ರಿ.
ಹೌದಾ.
ಲ್ಲಾ ಅವ್ರ ಸರ್ ಒಬ್ರು ಹುಷಾರ ಇಲ್ಲಾ ಅಂತ ಲೆವಲ್ಲ ಇದ್ರು. ಅದಿಕ್ಕೆ ಒಂದ್ ವಾರದಿಂದ ಎಲ್. ಎಲ್ಲ ಇನ್ನೊಬ್ರು ಸರು ಅಂದ್ರೆ ಫುಲ್ ಒಬ್ರು ಮೇಲೆ ಬೀಳುತ್ತಲ್ವಾ.
ಹ್ಮ್.
ದ್ದೊಂತಾ ನಿನ್ನೆ ನಾನೇ ಫುಲ್ಲು. ಹ ಈ ವೀಕಿಂದೆಲ್ಲಾ ಫುಲ್ ಒಂದೇ ಸರಿ ನೆನ್ನ ತಿರ್ಗಾ ಮತ್ ನಂಬರ್ ಹಾಕಿದ್ದೆ. ಅವರು ಸರ್ನ ಕೇಳ್ಬಿಟ್ಮೆ ತೆನ್ ಮಡಿಕ್ಕೆ ಎಲ್ಲ ಒಟ್ಟಿಗೆ ಹಾಕ್ರಿ ನಂಬರು ಅಂತ ಹೇಳಿದ್ರು ಹಾಕಿದ್ದೆ. ನೖಟಾಕವ್ರೆ.
ನೀನ್ ಕಳ್ಸಿದ್ ಲಿಸ್ಲಟ್ ವಿನಿ ನಂಬರೆ ಇರ್ಲಿಲ್ಲ.
ನಿಂದು ವಿನಿ ನಂಬರ್ ಶ್ವೇತಕ ಯಾಕಿದ್ದು ನಾನಕಿರ್ಲಿಲ್ಲ.
ಓಕೆ ಓಕೆ.
ದಿವ್ಯನ್ ನಾನಾಕಿದ್ದೆ ವಿನಿದ್ ನಂಬರು ಶ್ವೇತಕ ಹಾಕಿದ್ಲು.
ಹ್ಮ್ ಹಂಗಾರಿವತ್ತು ಬಂದಾಗ್ ಚೆಕ್ ಮಾಡ್ತೀನಿರು ಹ್ಮ್.
ಬೆ ಆಗ್ಲೇ ಸೆತಮ್ಮಂಗೊಂದ್ ಮೆಸೇಜ್ ಹಾಕು ಇವಾಗ ಸರ್ ಅವ್ರಲ್ಲಾ ಹಾಕಿದ್ತಕ್ಷಣ ಹಂಗಂಗೆ ಹಂಗಂಗೆ ಮಾಡು.
ಹ್ಮ್ ಓಕೆ ಕೆ. ಹ್ಮ್ ಮತ್ತೆ.
ಮತ್ತೆ ಹೇಳ್ಬೇಕು.
ಅಡುಗೆೇಯೇನು?
ಅಡ್ಗೆ ಮಸ್ಸೊಪ್ ಮಾಡಕ್ ಸೊಪ್ ಬೇಯ್ಸಿಕ್ಕಿದೀನಿ.
ಹವ್ ನಮ್ಮ ಮನೇಲ್ಲು ಸೇಮ್ ಸೇಮ್ ಮಸ್ ಕಟ್ ಮಾಡಿ ನೆನ್ಸ್ಬಿಟ್ಟು ಬಂದಿದ್ದಿನ್ ಮೇಕೆ ಸ್ನಾನ ಮಾಡ್ಕೊಂಡು ಹೋಗನ ಅಂತ ಬಂದೆ ಈ ಕಡೆ ಮಾತಾಡ್
ನಾನು ಬೇಯ್ಸಿಕ್ದೆ ನೆಲ್ಲ ಒರ್ಸ್ ನೀನ್ ಹತ್ರ ಮಾತಾಡ್ಕೊಂಡಂಗೆ ನೆಲ ಒರ್ಸ್ದೆ.
ಹಾ
ಇನ್ನ ಸಾಂಬು ತೋಂಡು ಅಡಿಗೆ ಮಾಡ್ಬೇಕು. ಅಯ್ಯೋ ಹೆಂಗೆ ಮಾಡನ ಬೇಗ್ಬೇಗ್ ಕೆಲಸ ಮುಗಸ್ಕೊಂಡು ಇದೊಂದು ಸ್ವಲ್ಪ ಜಾಸ್ ತಿ ಕೆಲ್ಸ ಮಾಡ್ಕೊಳೋಣ ಅಂದ್ರೆ ಹಾಗ ತ್ತೊ ಇಲ್ಲೋಗೋ. ಬೆಳಗ್ಗೆ ಎದ್ದು ಅವ್ರಿಗೆಲ್ಲಾ ಮಾಡಿ ಬಾಗ್ಲು ತೊಳ್ದು ರಂಗೋಲಿ ಬಿಟ್ಟು ನಿನ್ತ್ಂಗ್ಯವ ರಂಗೋಲಿ ಬಿಡದ ಕಲಿತಾಳ್ಕಣವ.
ಹೌದಾ?
ಮಂಗಳವಾರಲ್ಲ ಮಂಗ್ಳವಾರ ಶುಕ್ರವಾರ ಅವರ್ ಯಾ ಬಾಗಲ್ತೊಳಿತಾರೆ ಅಂದ್ರೆ ಫುಲ್ಲು ಮೆಟ್ಲು ಮೇಲೆ ಈಚೆ ಪಾರ್ಕಿಂಗ್ ಎಲ್ಲ ತೊಳೀತಾರೆ. ಮಂಗ್ಳಾರ ಶು ನಾನ್ ನೀವು ಹೊಸಲು ತೊಳ್ದಿರಲ್ಲ ಎದ್ ತಕ್ಷಣ.
ಹ್ಮ್ ಹ್ಮ್
ಕಸ ಗುಡ್ಸ ಬಿಟ್ಟಿರ್ತೀನಿ ಅವ್ರು ಬಂದ್ತೊಳಿತಾರ. ನ ಇಲ್ ತಿಂಡಿ ಮಾಡ್ತಿದ್ದೆ ಆಲ್ಲೋಗ್ ಒಸಲಿಗೆ ಕುಂಕುಮ ಇ ಇಕಮ್ಮ ಅಯ್ಯ ತೊಳದೈತೆ ನಾನ್ ನೋಡಿಲ್ಲ ಹೊಸ್ಲು ಒರ್ಸ್ಬಿಟ್ಟು ಕುಂಕುಮ ಇಕ್ಕೋಗು ಅಂದೆ ಇಕ್ಬಿಟ್ಟು ರಂಗಲಿ ಬಿಟ್ಟ್ ಬಿಟ್ಟು ಆಚೆ ಗೇಟ್ ಹತ್ರನ ಹೋಗಿ ರಂಗೋಲಿ ಬಿಟ್ಬಿಟ್ಟು ಅಮ್ಮ ಬಂದಂಗ್ಬಿಟ್ ಇಟ್ಟಿದೀನ್ ಬಾ ನೋಡು ನೋಡು ಅಂತ ಅವ್ರಪ್ಪನ ಎಲ್ಲರುನು ಕರ್ಕೊಂಡೋಗ್ ತೋರಿಸ್ತಿದ್ಲು.
ಹ್ಮ್ ಕಲ್ಸು ಕಲ್ಸು.
ದ ನಾನ್ ಬಿಟ್ರೆ ಬಂದ್ ಕಲರ್ ಆಗ್ತೀನಿ ಅಂತೋಳ್ ಸುಮ್ಸುಮ್ನೆ ಕಲರ್ ಹಾಕೊಂಡ್ ಕುತ್ಕೊಳ್ಳೋಳು ದಿನ. ಇವತ್ ಮೇಡಮೋರೆ ಹೋಗೋರೆ ರಂಗೋಲಿ ಬಿಡಕ್ ನಾನು ಬಿಟ್ಟಿದ್ದೀನಿ ನೋಡ್ಬಾ ಅಂತ
ಹ್ಮ್ ಅದ್ಕೆ ನಾನು ರಾತ್ರಿ ರಾತ್ರಿನೆ ಸಾಂಬಾರ್ಮಾಡನ ಅನ್ಕೊಂಡ್ ಹಚ್ಚಿಟ್ನಾ. ಆಮೇಲೆ ಯಾಕೋ ಪನ್ನೀರ್ ತಿನ್ನನ ಅನ್ನಿಸ್ತು ಪನ್ನೀರ್ ಕಟ್ ಮಾಡ್ಕೊಂಡ್ ಹಂಗೆ ಉಪ್ ಪು ಕಾರ ಹಾಕಿ ಫ್ರೈ ಮಾಡ್ಕೊಂಡು ತಿಂದೆ. ಯಾಕೋ ಫುಲ್ ಎಲ್ಲ ವಾಮಿಟಾಗ್ಬುಡದ.
ಬರೀ ಪನೀರ್ ಫ್ರೈ ಮಾಡ್ಕೊಂಡ್ತಿಂದ.
ಹ್ಮ
ಪನ್ನೀರ್ ಜೊತೆ ಏನ್ ತಿಂದೆ?
ಏನು ತಿಂದಿಲ್ಲ, ಅಂದ್ರೆ ಅಮ್ಮ ಅಲ್ಲ್ ಪಲಾವ್ ಕೊಟ್ಕಳ್ಸಿತ್ತ ಅದನ್ ತಿಂದಿದ್ವಿ ಇಬ್ರು. ಅದು ಸ್ವಲ್ಪ ಬೇಗನೆ ಹಾ
ಎಷ್ಟ್ ಗಂಟೆಗೆ ತಿಂದಿದ್ದೆ ಪಲಾವು?
ಪಲಾವ್ ಒಂದು ಐದ್ ಗಂಟೆ ಆರು ಗಂಟೆಗನ ತಿಂದಿದ್ದೆ ಐ ಹ ಐದ್ಗಂಟೆ ಹಂಗೆ. ಅಂದ್ರೆ ಅದು ಜಾಸ್ತಿ ಹಾಕ್ಸ್ಕೊಂಡ್ ಬಂದಿರ್ಲಿಲ ಬಂದೇನಾರು ಮಾಡ್ಕೊಳನ ಅನ್ಬಿಟ್ಟು. ಅವನ್ ವಿನಿ ಹೊಟ್ಟೆ ತುಂಬಾ ತಿಂದ ನನಗ ಒಂದ್ ನಾಲ್ಕೖದ್ ತುತ್ತಷ್ಟೆ ಇದ್ದಿದು. ಅಷ್ಟ್ ತಿಃದ್ಬಿಟ್ಟು ಹೊಟ್ಟೆ ತುಂಬಲಿಲ್ವಲ್ಲ ಅಂದ್ಬಿಟ್ಟು ಪನ್ನೀರ್ನ ಫ್ರೈ ಮಾಡ್ಕೊಂಡು ಒಂದ್ ಏಳು ಗಂಟೆ ಅಷ್ಟೊತ್ತಿಗ್ ತಿಂದೆ.
ಎಷ್ಟ್ ತಿಂದೆ ಪನ್ನೀರು?
ಏ ಜಾಸ್ತಿನೇ ತಿಂದೆ ಒಂದು ಟೂ ಹಂಡ್ರೆಡ್ ಗ್ರಾಮ್ವರೆಗೂ ತಿಂದ್ಬಿಟ್ಟಿದ್ದೀನಿ.
ಹಾ ಹಾ ಎಮ್ಮೆ ಬರೀ ಪನ್ನೀರ್ನ ಅಷ್ಟ್ ತಿಂದ್ರೆ ಇನ್ನೇನಾಗುತ್ ತದು ವಾಂತಿ ಆಗ್ದೆ.
ಎಲ್ಲಾ ಎದೆಲೆ ಕುತ್ತಂಗ್ ಆಯ್ತ ಹಿಂಸೆ ಆತಾನೇ ಇತ್ತು ಆಮೇಲೆ ನೋಡಿದ್ರೆ ಒಂದ್ ಹತ್ ಗಂಟೆ ಹ್ಮ್ ಒಂದ್ ಹತ್ ಗಂಟೆ ಅಷ್ಟೊತ್ತಿಗೆ ಪಾತ್ರಿಗೀತ್ರೆನೊ ಇತ್ತು ಅದೆಲ್ಲಾ ಕ್ಲೀನ್ ಮಾಡಿ ಅಡಗೆಮನೆ ಕ್ಲೀನ್ ಮಾಡಿ ಹ್ಮ್ ಒಂಚೂರು ಬಿಸ್ನೀರ್ ಕುಡ್ದೆ ಅದೆ ಎದೆಲ್ ಒತ್ತಂಗ್ ಆಗ್ತಿತ್ ತಲ್ಲ ಅಂದ್ಬಿಟ್ಟು ಬಿಸ್ ನೀರ್ ಕುಡಿದಿದ್ತಕ್ಷಣ ಫುಲ್ ಎಲ್ಲ ಕ್ಕಕ್ಬಿಟ್ಟೆ.
ಹ ಒಳ್ಳೇದಾಯ್ತತಗ ಇಲ್ಲಾ ಅಂದ್ರೆ ಹೋಗ್ ಮೂರ್ ದಿನ ಆದ್ರೂ ಹೋಗಲ್ಲ ಆತರ. ನಾನು ಮೂರ್ ದಿನ್ದಿಂದ ನಾನೇನು ತಿಂದಿಲ್ಲ ನೋಡು ಅಲ್ಲಿ ಆ ಮೊನ್ನೆ ಚಿತ್ತೂರ್ಕಲ್ಗ್ ಹೋಗಿದ್ನ. ಅಲ್ ರೊಟ್ಟಿ ಚಟ್ನಿ ತಿಂದಿದ್ದು. ಬೆಳಿಗ್ಗೆ ತಿಂಡಿ ತಿನ್ಕ ಕೊಂಡ್ ಹೋಗಿರ್ಲಿಲ್ಲ ಅಲ್ಲಿ ಹನ್ನೊಂದುವರೆಗೆ ಹನ್ನೆರಡ್ಗಂಟೆಗೇನ ತಿಂದಿದ್ರು ರೊಟ್ಟಿ ಚಟ್ನಿ.
ಹ್ಮ್
ಬಂದು ತಿರ್ಗಾ ಮತ್ತೆ ಸಂಜೆ ಅವಲಕ್ಕಿ ಮಾಡಿಕ್ ಹೋಗಿದ್ದೆ ಬೆಳಗ್ಗೆ ಹೋಗ್ಬೇಕು ಖರೆ ಅದು ಮಿಕ್ಕಿತ್ತು ಅಂತೇಳಿ ಮಧ್ಯಾಹ್ನ ಊಟ ಮಾಡ್ಲಿಲ್ಲ. ಐದ್ ಗಂಟೆ ಹಿಂಗೆನ ಅವಲಕ್ಕಿ ತಿಂದೆ ನೈಟು ತಿರುಗ್ ಊಟ ಮಾಡ್ಲಿಲ್ಲ. ತಿರ್ಗ ನೆನ್ನೆ ಬೆಳಗ್ಗೆಯಿಂದ ಏನು ತಿನ್ನಕ್ಕೆ ಆಗಿಲ್ಲ. ಎಲ್ಲ ಒ. ಒತ್ತದಂಗಗೆ ಆಯತದೆ ಬಿಸಿನೀರ್ ಕುಡುದ್ರಲ್ಲ ನಿಂಬೆಣ್ಣಾ ಕಣ್ಣೀರ್ ಕುಡುದ್ರಿಲ್ಲ ಏನ್ ಮಾಡಿದ್ರೂನು ಉಹು.
ಹ್ಮ್.
ತೇಗಿದ್ರೆಲ್ಲ ಉಊರಿ ಬರುತ್ತೆ ನೀರ್ ಕುಡಿಯಕೋದ್ರೆಲ್ಲಾ ಹಿಡ್ದಂಗ ಆತದೆ. ಒತ್ತುದಂಗತದೆ. ಹ ವಾಂತಿ. ಗಂಟ್ಲೆಗೆಲ್ಲ ಕೈ ಹಾಕಿ ವಾಂತಿ ಮಾಡಕ್ ಹೋದ್ರುನು ಬತ್ತಿಲ್ಲವೇ.
ಹ್ಮ್.
ಸಂಜೆ ನಿಮ್ಮ ಅಣ್ಣನ ಹತ್ರ ಒಂದ್ ಸ್ಪ್ರೈಟ್ ತರಿಸ್ಕೊಂಡ್ ಕುಡಿದೆ.
ಹ್ಮ್ ಹ್ಮ್.
ಕುಡುದ್ಮೇಲೆ ಮೇಲೆ ನಾಲ್ಕ ಐ ಸರಿತಿ ತೇಗ ಹಿಂದ ಹಿಂದಿಂದನೆ ಬಂದ. ಅವಾಗ .
ಹ್ಮ್ ಹ. ಸುಮ್ಮನೆ ಅಷ್ಟು ತಿನ್ಬಾರದಿತ್ತು ನಾನು ಸುಮ್ಮನೆ ಚೆನ್ನಾಗಿತ್ತು ಅಂದ್ಬಿಟ್ಟು ತಿಂದುಬಿಟ್ಟೆ.
ಹ ಬರೀ ಏನ್ ಕನ ನೆನ್ಸ್ಕೊಂಡ್ ತಿಂದಿದಿರೋ. ಸರಿಯವಾಗದ ನೀನ್ ಬರೀ ಪನ್ನೀರ್ ನಷ್ಟ್ ತಿಂದ್ರೆ ಒಂದ್ ಸರಿ ಇನ್ನೇನ್ ಆತದೆ.
ಹ್ಮ್ ಅದೇ ಪನ್ನೀರಿಗೆ ಉಪ್ಪು ಖಾರ ಗರಂ ಮಸಾಲ ಸ್ವಲ್ಪ ಹಾಕೊಂಡು ಆ. ಮಾಮೂಲಿ ಇದಕ್ಕೆ ಏನು ಪನೀರ್ ಬಟರ್ ಮಸಾಲೆ ಮಾಡಕ್ ಮುಂಚೆ ಹೆಂಗೆ ಉಪ್ಪು ಕಾರದಲ್ಲಿ ಫ್ರೈ ಮಾಡ್ತೀನಿ ಬರೀ ಒಂದ್ ಎರಡ್ ಸ್ಪೂನ್ ಎಣ್ಣೆ ಹಾಕೊಂಡು ಫ್ರೈ ಮಾಡ್ತ. ನ ರೋಸ್ಟ್ ಆಗಂಗೆ.
ಹ್ಮ.
ಆತರ ಮಾಡ್ಕೊಂಡಿದ್ದು ತಿನ್ನಾಕ್ ಚೆನ್ನಾಗಿರುತ್ತೆ ಅಂದ್ರೆ ಪನ್ನೀರ್ ಬಟರ್ ಮಸಾಲೆ ಮಾಡುವಾಗ ಆ ತರ ಮಾಡ್ಕೊಂಡು ಒಂದ್ ಎರಡ್ ಪೀಸ್ ಬಾಯಿಗೆ ಬಾಯಕ್ ಹಾಕಳೆ.
ಆದು ಏನಾದ್ರು ಮಾಡುವಾಗ ಸುಮ್ನೆ ಒಂದ್ ಎರಡ್ ಮೂರ್ ಪೀಸ್ ಬಾಯಗ ಹಾಕು. ಕಳತ್ಕು .
ಹ್ಮ್ ಹ ಅದೇ ಊಟ ತಿಿಂದಂಗ ಹೊಟ್ಟೆ ತುಂಬಾ ತಿನ್ನಿಟ್ಟಿದ್ದೀನಿ ಅದು ಪ್ರಾಬ್ಲಮ್. ಆಯ್ತ್. ಚೆನ್ನಾಗಿತ್ತು ಅಂತ ತಿನ್ಬಿಟ್ಟೆ ಅದು ಫುಲ್ ಹಿಂಸೆ ಆಗಿ ಹೋಗ್ಬಿಡ್ತು ಎಲ್ಲಾ ಒತ್ತಂಗಾಗಿ ಎಲ್ಲಾ ಕಕ್ಬಿಟ್ಟೆ ಆಮೇಲ್ ಬಂದು ಮತ್ತೆ ಇನ್ನೊಂದ್ ಗ್ಲಾಸ್ ಬಿಸಿನೀರು ಕುಡಿದ ಮಾಲ್ಕಂಬಿಟ್ಟೆ.
. ಎಲ್ಲಿ ರಾಖಿ ಲಕ್ಕಿ ಸೌಂಡೆ ಇಲ್ಲ ಹೊರಗಡೆ ಹಾಕಿದ್ದೇನು.
ಅವ್ರಿಗೆೇ ಡಿವಾರ್ಮಿಂಗ್ ಮಾತ್ರೆ ಹಾಕ್ಬೇಕು ಅವ್ರರು ಊಟ ತಿಂತಿಲ್ಲ ಎರಡು ದಿನದಿಂದ. ಹ ವಿನಿಗ್ ಮತ್ತ. ಮಾತ್ರೆ ತಗೋಬಾ ಅಂತ ಹೇಳಿದ್ದ ರಾತ್ರಿ ಅವನು ತಂದಿಲ್ಲ ಇವತ್ತು ಬೆಳಗ್ಗೆನ ಎಲ್ಲಿ ಹೋದ ಇನ ಬಂದಿಲ್ಲ. ಬಿಸ್ಕೆಟ್ ಹಾಕಿದೀನಿ ತಿಂದ್ರು ಅದು ಒಂದ್ಸತಿಗೆ ತಿಂದಿಲ್ಲ ಎಷ್ಟು ಒತ್ತುದ್ಮೇಲೆ ತಿಂದವ್ರೆ. ಅಂದೊಂದ ಟ್ಯಾಬ್ಲೆಟ್ ಹಾಕ್ಬೊಡ್ಬೇಕು ಫಸ್ಟ್.
ಮತ್ತೆ ಯಾವಾಗ ಬರ್ತಿ ಈ ಕಡಿಕ್ಕೆ.
ಯಾವಾಗ್ ಬರದು ಗೊಥಿಲ್ಲಾ ನೀನು ಈ ವಾರಾ ಎಲ್ಲಾ ಅವರು ಬರ್ತಾರೆ ಮನೇ ಎಲ್ಲಾ ಒಂನ್ ಚೂರ ಕ್ಲೀನ್ ಮಾಡ್ಕೋಬೇಕು.
ಹ್ಹ ಟ್ರಿಪ್ಪು ಯಾವ ಕಡೆಕ ಫಿಕ್ಸ್ ಮಾಡಿದ್ರಿ.
ಏ ಅವನು ಊಟಿ ಅಂತ ಮಾತಾಡ್ತಾ ಇದ್ರಪ್ಪಾ ಏನ್ ಮಾಡ್ತಾರೊ ನಿನ್ ಮಕ್ಕದಲ್ಲಿ ತಗ್ದವನಲ್ಲ ಅಸೊ ಜೋಶು ಅಚ್ಚೆ ಹೋಗಕ್ಕೆ.
ಅ ನಾನು ನಿಮ್ಮ ಅಣ್ಣಾಸ್. ಸುಮ್ನ ಶ್ರೀಧರರ್ನ್ ಕರ್ಕೊ ಬರ್ಬೇಕ ಅಂತೆ ರಜ ಇದಂತೆ ಶ್ವೇತಕೈ ಫೋನ್ ಮಾಡಿದ್ಲು ಅಂದ್ರೆ.
ಹ್ಮ.
ಓ ಬೈತಾದಲ್ಲಾ ಯಾರ್ ಕರ್ಕೊ ಬರೋರು ಹಂಗೆ ಹಿಂಗೆ ಅಂತಾ. ನೀನೆಂಮ್ ಬರೋಬ್. ಬೇಡಾ ನಾನು ಥಿನ್ ಬಿಡೊ ಅಂದ್ರೆ ಹ್ಹೂ ಹೋಗ್ಬಬಿಡ್ತೀಯ ಒಬ್ಳ ಅಲ್ಲೆಲ್ಲ ನೀನು ಹಂಗೆ ಹಿಂಗೆ ಅಂತ ಬೇಕೊನಕುತ್ತದೆ.
ಹಹ್ಹ್ ಹಅ.
ನೀನ ಅವ್ನಾ ಬೈದೆ ಸುಮ್ನೆ ಒಟ್ಟ ಒಟ್ಟ ಅನ್ಬೇಡಾ ಏನ್ ನಾನೇನ್ ಯವತ್ತ ಎಲ್ಲೂ ಏನ ಥಿರುಗಾಡೆ ಇಲ್ವಾ ನಿಮ್ ನೀನ್ನನ್ ಕಳ್ಕಂಡ್ ಮನೇಯಲ್ಲಿ ಇರೋದಾಗದೆೇ. ಅಂಥವಾ ಏನು ಮಾತಾಡ್ಲಿಲ್ಲ ಎದ್. ರೈತು.
ಹ್ಮ್ ನಾಲ್ಕ್ ಜನ್ರು ಟ್ರಿಪ್ ತ್ತರಾ ಹೋಗ್ ಬರ್ರಿ ಒಂದ್ಸತಿ ಆ್ಯ ಅದಿನ್ಚೆ ನೀವು ಬಟ್ಟೆಕ್ಕೆಲ್ಲಾ ಹೋಗಿ ಹಂಗೆ ಅವ್ನ ಕರ್ಕೊಬ್ ಬರಿ.
ನಾ ನಂಗೆ ಇದ್ರು ಪರವಾಗಿಲ್ಲಾ ನಿಮ್ಮ ಅಣ್ಣೊದ ಜೊತೆ. ತ್ತೇಲ್ಲು ಹೊಗಲ್ಲ.
ಆ್ಯಹಖೇ.
ಬರಲ್‌ಬೇ.
ಹ್ಮ್.
ನಾವು. ನಾವು ಹೋಗಂಗ ಇಲ್ಲಾ ಹಂಗ ಆತದೆ.
ಹ್ಮ್. ಹ ಈ ಊರಿಗ ಎರಡು ಪ್ಲ್ಯಾನಲ್ಲ ಅವ್ರೆ ರೆಝಾರ್ಟು ಮತ್ತೆ ಊಟಿ ಯ್ಯಾಡ್ರ ಒಂದು ಅಆ.
ಮಾಡಿಮೇರ್
ಹ್ ಹ್ಮ್. ಆ ಧೀರಿ ಚಿನ್ ಚಿಂಗ್ ಗೀರಿ ಎಹ್ಯೆ.
ಹ್ಮ್ ನಾಳಿಕ್ಕ ನಾಡ್ದೊ ಯವತ್ತೇ ಹೆಳಿದ್ಲು ಅವಳು ಮರ್ತ ಹೋಯಿತು ಇಪ್ಪತ್ತೈದಕ್ಕ ಇರ್ಬೇಕು.
ಹ್ಮ್ ಇಪ್ಪತ್ತೈದ ಗುರುವಾರಾ.
ಹೋಗಿ ಕರ್ಕೊಂಡ್ ಬರ್ಬೇಕು. ನೀ ನೀಮ್ ಅಣ್ಣಾ ಬೇರ್. ಲೇ ರೌದ್ರಾ ಅವತಾರಾ ಏನ್ ಮಾಡ್ತದೋ ಗೊತ್ತಿಲ್ಲಾ.
ಇಲ್ಲ ಟ್ರೈನ್ ಇಲ್ಲ ಒಬ್ರು ಕರ್ಕೊಂಡ್ ಬಾ ಅಷ್ಟೆ.
ಹೇ ಟ್ರೈನು ಟೈಮಿಂಗ್ಸ್ ಎಲ್ಲೈತ್ಲ.
ಟ್ರೈನಾ ನೋಡ್ಬೇಕು.
ಒಂದ ಒಂಬತ್ ಗಂಟೆ ಒಂಬತ್ತುವರೆ ಹಂಗ ಐತಾ ಟ್ರೈನು.
ಒಂಬತ್ ಅಂದ್ರೆ ಷ್ ಇಪ್ಪತ್ತಾರಕ್ಕಾ ಬೆಳಗ್ಗೆ. ಮಾಮೂಲಿ ಬೆಳಗ್ಗೆ ಏಳು ಗಂಟೆಗ ಟ್ರೈನ್ ಇತ್ತಲ್ಲ ಅದಕ್ಕ ಹೋಗೋದ ನೀನು.
ಹ್ಮು ಹುಡುಗರ್ ಸ್ಕೂಲಿಗ್ ಕಳಸ್ಬೇಕಲ್ಲ.
ಎ ಶುಕ್ರವಾರ ರಜಾ ಗೌರ್ಮೆಂಟ್ ರಜಾ.
ಶುಕ್ರವಾರ ಅಲ್ಲ ಗುರುವಾರ.
ಗುರುವಾರ ಏನ್ ಕ್ಲಾಸ್ ಇರಲ್ಲ ಅವನ್ಗೆ.
ರಜಾ ಹಕತಾರಂತೆ ಹೊಸವು ಈ ಸರಿ ಫಸ್ಟೇರ್ ಅವೆಲ್ಲಾ. ಒಂದಿನ ಮುಂಚೆ ನೆ ರಜಾ ಹಾಕತವಂತೆ.
ಓಕೆ ಓಕೆ ಹಂಗ ಅದೇ ನಿನ್ನ ಹತ್ತು ಗಂಟೆ ಹತ್ತ ಗಂಟೆಗಿಲ್ಲ ಅನ್ಕೋತೀನಿ ಅನ್ನ ಇರು ಆ್ಯಪಲ್ಲಿ ಚೆಕ್ ಮಾಡ್ಬಿಟ್ಟು ಕಾಲ್ ಮಾಡ್ತೀನಿ.
ಹಾ ಸರಿ ನಾಯ್ತು.
ಹ್ಮು